ನಮಸ್ತೆ
ಹಗಿದೆಯ
ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ದೀನಿ
ಏನಲ್ಲ ಸುಮ್ಮ್ನೆ ನಿದ್ದೆ ಬರ್ತಾ ಇರ್ಲಿಲ್ಲ
ಹ್ಮ್
ಹಾಗೆ ದೂರವಾಣಿ ನೋಡ್ತಾ ಇದ್ದೆ ನೀವು ಕರೆ ಮಾಡಿದ್ರಿ
ಹಾಗೆ
ಹ್ಮ್
ನಾನು ಇಷ್ಟೊತ್ತು ನಮ್ಮ ಗೆಳೆಯರೊಂದಿಗೆ ಆಟ ಆಡುತ್ತಿದ್ದೆ ದೂರವಾಣಿ
ಹೌದಾ
ಎಲ್ಲಾರ ಈಗಿನ ಕಾಲ ಹೇಗಾಗಿದೆ ಅಂದರೆ ದೂರವಾಣಿಯಲ್ಲೇ ಆ ನಮ್ಮದೆಲ್ಲಾ
ಹೌದು ನಾನು ಊರ್ಗೆ ಹೋದಾಗ
ಹ್ಮ್
ನಮ್ಮ ಮನೆ ಪಕ್ಕದ ಹುಡುಗರೊಂದಿಗೆ ಗೋಲಿ ಆಟ ಆಡ್ತಾ
ಹೌದಾ ನಾವು ಚಿಕ್ಕಮಳೂರ್ ಗೋಳಿ ಆಟ ಆಡತಿದ್ದಿದ್ದಾರೆ ಲಗೋರಿ ಆಡುತ್ತಿದ್ದರೆಯೇ ಹ ಆಮೇಲೆ ಆನೆ ಮೇಲೆ ಅಂಬಾರಿ ಆಡುತ್ತಿದ್ದರಿ ಅದು ಗೊತ್ತ ನಿಮಗೆ ಆನೆ ಮೇಲೆ ಅಂಬಾರಿ ಅಂತ
ಹ ಗೊತ್ತು
ಹಾ ಆಮೇಲೆ ಇನ್ನೇನು ಕಬಡ್ಡಿ ಆಡುತ್ತಿದ್ದರಿ.
ಹ್ಮ್
ಆದೇಲೆ ಇಲ್ಲ ಹಲವಾರು ಆಟಗಳನ್ನ ಆಡುತ್ತಿದ್ದೆ
ಹೂ
ಆವಾಗ ಚೆನ್ನಾಗಿತ್ತು ಯಾವಾಗ ನಮಗೆ ಈ ಲಾಕ್ಡೌನ್ ಅನ್ನೋ ಬಂತ ನೋಡದ್ರಾ.
ಹ್ಮ
ಆವಾಗಿಂದ ನನ್ನ ಜೀವನಾ, ಹೇಗಾಗಿದೆ ಅಂದರೆ ದೂರವಾಣಿಯಲ್ಲೇ ಆಗಿದೆ ದೂರವಾಣಿಯಲ್ಲೇ ಆಟ ಎಲ್ಲಾ ಆಟ ದೂರವಾಣಿಯಲ್ಲೇ
ಹೌದು ಆ ಸಮಯದಲ್ಲಿ ಎಲ್ಲರಿಗೂ ದೂರವಾಣಿಯೇ ಆಗಿತ್ತು.
ಹೌದು ಕೆಲಸಾನೂ ಅಷ್ಟೆ ಯಾರು ದೂರವಾಣಿಯಿಂದ ಕೆಲಸ ಮಾಡುತ್ತಾರೋ ಅವರಿಗೆ, ಈಚೆ ಹೋಗಿ ಯಾರಾದ್ರೂ ಕೆಲ್ಸ ಮಾಡ್ಬೇಕು ಅಂದ್ರೆ ಕೆಲ್ಸ ಇರ್ಲಿಲ್ಲಾ ದೂರವಾಣಿ ಇಲ್ಲಿ ಕೆಲಸ ಮಾಡ್ತಾ ಇರೋವರು ಜೀವನಾ ಆರಾಮ ಸಾ
ಹೌದು
ಮತ್ತೆ
ಹ್ಮ ನಾನು
ಹ್ಮ್
ಒಂದು ಕೇಳಬೇಕು ಅಂತ ಅನ್ಕೊಂಡಿದ್ದೀನೀ
ಹಾ ಕೇಳಿ
ನೀನು ಹೊಸ ಕೌಶಲ್ಯ ಕಲಿಬೇಕು ಅಂತಾ
ಹಾ ಹೌದು ದಿನ ಅಷ್ಟ ಹೊಸ ವಿಷಯ ಕಲಿಬೇಕು ಅಂತ ಅನ್ಸುತ್ತೆ ನಂಗೆ.
ಈಗ ಹಾಗಿದ್ದರೆ ಏನ್ ಕಲಿತ ಈಗಾ
ನಾನು ಅಡಿಗೆ ಕಲಿತಾ ಇದ್ದೀನಿ
ಇನ್ನ ಈಗ್ ಕಲೀತಾ ಇದ್ದೀರಾ ಅಡಗೆ ಮಾಡೊದು
ಬರುತ್ತೆ ಆದ್ರೆ ಎಲ್ಲಾ ಬರಲ್ಲ ಅಲ್ವಾ
ಹ್ಮ್ ಅದು ನಿಜಾನೆ ಅದು ಯಾವಾಗಿಂದ ಕಲಿತಾ ಇದ್ದೀರಾ
ನಾನ್ನುನ್ ಚಿಕ್ಕಳಿದ್ದಾಗೆ ಕಲೀತಾ ಇದ್ದೆ. ಯಾವಾಗಾದ್ರೂ ಊರ್ಗ ಹೋದಾಗ ಒಂದೊಂದ್ ಕಲಿತಾ ಇರ್ತೀನಿ
ಹಾಗಿದ್ದರೆ ಯಾವ ಅಡುಗೆ ಮೊದಲು ಕಲಿತ್ತಿದ್ದೆ ನೀನು
ಯಾವ
ಅಡಿಗೆ
ಹಾ
ನಾನು ನಮ್ಮ ಮನೆಯಲ್ಲಿ ಯಾವ ಯಾವ ಅಡುಗೆ ಮಾಡುತ್ತ ತಾರೋ ಅವು ಕಲೀತಾ ಇದ್ದೆ
ಹ್ಮ್ ನಾನು ಮೊನ್ನೆ ಊರ್ಗೆ ಹೋದಾಗ ಪನ್ನೀರ್ ಮಾಡೋದು ಕಲತೆ ಹೂ
ಹಾಗಿದ್ದಾರೆ ಈಗ ಚೆನ್ನಾಗಿ ಮಾಡತೀಯಾ ಅಡಿಗೆ. ಹಾಗಿದ್ದರೆ ಈಗ ಚೆನ್ನಾಗಿ ಮಾಡುತ್ತಿ ಅಡುಗೆ
ಹೌದು
ನನಗೆ ತೋಟ ಕೆಲಸ ಕಲಿಬೇಕು ಸೈ ಇದೆ
ಏನು
ತೋಟದ ಕೆಲ್ಲಸ
ಪಊಟದ ಕೆಲಸ
ಹ್ಮ್
ಹಾ ಒಳ್ಳೆ ಕೆಲಸ
ಹ್ಮ್
ತೋಟದ ಕೆಲಸಕ್ಕೆ ಹೋದರೆ
ಹ್ಮ್
ಎಲ್ಲಾ ನೀವು ಜಿಮ್ಗೆ ಹೋಗೋದೇ ಬೇಕಾಗಿಲ್ಲ
ಹೌದು ಗಿಡ ನೆಡುವುದು ನನಗೆ ತುಂಬಾ ಇಷ್ಟ ತಪ್ಪ
ಹೌದಾ
ಹ್ಮ್ ಹ್ಮ್ ಹೌದು
ಹಾಗಾದರೆ ನೀವು ಪರಿಸರ ಪ್ರೇಮಿ ಅನಿಸುತ್ತದೆ
ಹೌದುಂಬ ಕರಿ ಸರ್ ಅಲ್ಲಿ
ಹ್ಮ್ ಹೌದು ಬೆಳಗ್ಗೆ ನೀರು ಹಾಕ್ತೀರಾ ಅದಕ್ಕೆ
ಹೌದು ಆ ದಿನಾ ನೀರ್ ಹಾಕ್ತೀನಿ ಬೆಳಗ್ಗೆ ನಿಮ ಅವರು ಏನೋ ಹೇಳ್ತಾ ಇದ ಇದ್ರಿ ಇಲ್ಲ ಇಲ್ಲೆಲ್ಲ ಇರಿ ನೀವೇನೋ ಹೇಳ್ತಾ ಇದ್ರಿ ನಿಮ್ಮ ದೊಡ್ಡ ಅಮ್ಮ ಮನೆ ಅಂತ
ನಮ್ಮ ನಮ ದೊಡ್ಡಮ್ಮ ಮನೇಲಿ ಪನ್ನೀರ್ ಕಲತೆೆ ಅಂತ ಹೇಳ್ತಾ ಇದ್ರು
ಅಷ್ಟೇನಾ
ಹ್ಮ
ಹೌದು ಹಾಗರೆ ಒಳ್ಳೆ ಕೆಲಸ ಬಿಡಿ
ಹ್ಮ್
ಬೆಳಗ್ಗೆ ನೀರ್ ಹಾಕ್ತೀನಿ ಗಿಡಗಳಿಗೆ ಆೇಲೆ ಚೆನ್ನಾಗಿ ಮಾತಾಡಲು ಕಲಿಬೇಕು
ಹೌದು ನನ್ಗೆ ಚೆನ್ನಾಗಿ ಬರೆಯಲು ಕಲಿಬೇಕು
ನಿಮ್ಮಗೆೇನ್ ಬಿಡಿ ನೀರ್ ಚೆನ್ನಾಗಿ ಬರೀತೀರಾ
ಹಾ ಆದ್ರೆ ನಮ್ಗೆ ಕನ್ನಡ ಬರಯೋಕೆ ಬರಲ್ಲ ಒತ್ತಕ್ಷರಗಳೆಲ್ಲಾ ತಪ್ಪ ಮಾಡ್ತೀನಿ
ದಿನಾಭ್ಯಾಸ ಮಾಡಿದರೆೆ ಸುಲಭ ಆಗುತ್ತೆ
ಹೌದು ದಿನ ಸ್ವಲ್ಪ ಸಮಯ ಸಾಕು ಅಭ್ಯಾಸ ಮಾಡ್ಬೇಕು
ಹೊಸ ಹೊಸದಾಗಿ ಏನಾದ್ರೂ ಕಲಿಬೇಕು ಅಂದರೆ
ಹಾ
ಅದಕ್ಕೆ ನಾವು.... ನಮ್ಮ.... ಪರಿಶ್ರಮ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಷ್ಟೇ
ಹೌದು ಅದು ನಮಗೆ ಹೊಸದೇನಾದ್ರು ಕಲ್ತ್ರೆ ಅದು ಉಪಯೋಗ ಆಗುತ್ತೆ
ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ
ಹೌದು ಸಂತೋಷ ಕೂಡ ಸಿಗುತ್ತೆ
ಆ ನೀವು ಕಷ್ಟ ಬಂದ್ರೆ ಬಿಟ್ಬ ಬಿಡ್ತೀರಾ ಅದನ್ನ ಕಲಿಯೋದ ಏನಾದರುೂ
ಇಲ್ಲ ಇಲ್ಲ ನನ್ ಬಿಡಲ್ಲ ತಾಳ್ಮೆಯಿಂದ ಕಲಿತೀನಿ
ಹಾಗೆ
ಹ್ಮ್ ನಂಗೆ ತಾಳ್ಮೆ ಸ್ವಲ್ಪ ಜಾಸ್ತಿ
ಹ್ಮ್ ಹ್ಮ್ ನನಗೆ ಪ್ರಶ್ನೆ ಕೇಳಲು ನಾಚಿಕೆ ಆಗುತ್ತೆ ಒಂದೊಂದು ಸಲ
ಆವಾಗ ನಾಚಿಕೆ ಬೀಳ್ಬಾರ್ದು ನಿಮ್ಗೆ ಕೇಳ್ಬೇಕನ್ಸ್ದಾಗ ಕೇಳ್ಬಿಡ್ಬೇಕು ಕೇಳಿದ್ರೆ ನೀವು ಬೇಗ ಕಲಿತೀರಾ ಅದ್ರು ಬಗ್ಗೆ
ಹೌದು ಹೊಸ ಕೌಶಲ್ಯ ಜೀವನದಲ್ಲಿ ಬೇಕು
ಹೌದು ಅದು ನಮ್ಮನ್ನ ಬೆಳೆಸುತ್ತೆ
ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ದಿನ ಒಂದು ಹೊಸ ವಿಷ್ಯ ಕಲಿಯಬೇಕು ಅಂತ ಅನ್ಕೊಂಡಿದಿನಿ
ಹೌದು ಖಂಡಿತ ಒಂದು ಒಳ್ಳೆ ಅಭ್ಯಾಸ್ ಅದು ದಿನ ಒಂದೊಂದು ಹೊಸ ವಿಷಯ ಕಲಿತಾ ಇದ್ರೆ
ಹ್ಮ್ ಹ್ಮು ಹೌದು
ನೀವು ಇವಾಗ ಏನ್ ಕಲಿತಾ ಇದ್ದೀರಾ
ನಾನು ಅದೇ ತೋಟದ ಕೆಲಸವನ್ನ ಕಲಿತಾ ಇದ್ದೇನೆ ಆಗುತ್ತಿಲ್ಲ ಆದರೆೆ ಆಗುತ್ತಿಲ್ಲ ಹಾ ನೀ ಏನ್ ಮಾಡು ಕೆಲವಂದ್ರೆ ಬೆಳಗ್ಗೆ ಹೋಗತ್ತೇನೆ ನೀರ್ ಹಾಕ್ತೀನಿ
ಹ್ಮು
ನೀರ್ ಹಾಕ್ಬಿಟ್ಟು ಮುಂದ್ಬಿಡೋದು ಮತ್ತೆ ಸಂಜೆ ಹಾಹಾ ಗಿಡಗಳನ್ನೆಲ್ಲ ಎಲ್ಲಾ ನೋಡ್ ಕೊಂಡು ನನ್ನ ದೂರವಾಣಿ ತಗೊಂಡು ಹೋಗಿ ಆಹಾ ಯಾವ್ದಾದ್ರು ಚಲನ ಚಿತ್ರ ಹಾಕೊಂಡು ಒಂದು ದೊಡ್ಡ ಮರ ಇದೆ ಅದರ ಕೆಳಗೆ ಕುಳಿತುಕೊಂಡು ಚಲನಚಿತ್ರ ನೋಡುತ್ತೇನೆ ಆಟ ಆಡುತ್ತೇನೆ ನಮ್ಮ ಗೆಳೆಯರೊಂದಿಗೆ ದೂರವಾಣಿ ಹೊಗೆ
ಹ್ಮು
ಅಷ್ಟೆ ನಮ್ಮ ಕೆಲಸ ಮತ್ತೆ ಸ್ವಲ್ಪ ಕತ್ತಲ ಆಗ್ಬ ಟ ಐತೆ ಅನ್ನೋ ಸಮಯದಲ್ಲಿ ವಾಪಸ್ ನಮ್ಮ ಮನಗೆ ಬರುತ್ತೇನೆ ಹೌದು ಮತ್ತೆ ಮನೆಗೆ ಬಂದು ಮತ್ತೆ ಗೆಳೆಯನಗೆ ಕರೆ ಮಾಡಿ ದೂರವಾಣಿಯಿಂದ ಮತ್ತೆ ಆಟ ಆಡುವುದು
ನೀವಾದರೆೆ ಆಚೆ ಎಲ್ಲಾ ಹೋಗ್ಬೋದು ನಾವ್ ಮನೇಲೆ ಏನಾದ್ರು ಕಲಿಬೇಕು
ಹೌದು ಅದು ನಿಜ ರಿ ಮತ್ತೆ
ಹ್ಮ್ಂ ಮತ್ತೇನು ಇಲ್ಲ
ಹ್ಮೂಹ್ಮ್ ನಿಮ್ಮೊಂದಿಗೆ ಮಾತಾಡಿ ಸಂತೋಷವಾಯ್ತು ನನಗೆ
ಹ ನಂಗೂ ಕೂಡ ಸಂತೋಷವಾಯ್ತು
ಹ್ಮ್
ಏನಂದ್ರೆ ನಾವೇನಾದ್ರು ಕಲಿತಾ ಇವತ್ ಕಲಿಬೇಕು ಅನ್ಕೊಂತ ಇದ್ದೀವಿ ನಾವೇ ಅದೇ ಜೀವ್ನ ಬರ್ತಾ ಬರ್ತಾ ಅದೇ ಕಲ್ಸ್ತಾ ಇರುತ್ತೆ ನಮ್ಗೆ
ಅದೇ ಕಲಿಸ್ತಾ ಇರುತ್ತೆ ನಮಗೆ ಜೀವನವೇ
ಹ್ಮೂ
ಕ್ಕಾಗಲ್ಲ ನಮ್ ಜೀವನ ಹಾಗಾಗಿದೆ
ಹ್ಮು ನಾವು ಕಲಿ ಅದು ಯಾವಾಗೂ ನಿಲ್ಸ್ಬಾರದು ಏನಾದ್ರು ಒಂದ ಕಲಿತಾನೆ ಇರ್ಬೇಕು
ಹೌದು ಅದು ಮಾತ್ರ ನಿಜವಾಗ್ಲು ಏನಾದ್ ಒಂದು ಹಲ್ಲಿ ತಾನೇ ಇರಬೇಕು ಆದ್ರೂ ನನಗೆ ಜೀವನ ಹೇಗಾಗಿದೆ ಅಂದರೆ ಜೀವನ ಎಲ್ಲೋ ಒಂದು ಪ್ತಾನ ಇರುತ್ತೆ ಇವತ್ತೊಂದು ನಾಳೆ ಒಂದು ನೀವ ಹೇಳಿದ್ರಲ್ಲ ಹ ಏನೋ ಒಂದು ಕಲಸ್ನ ಇರುತ್ತೆ ಜೀವನ ಯಾವಾಗಲೂ ಅಲಿಸುವುದಂತೂ ನಿಲ್ಲಿಸುವುದಿಲ್ಲ ಮತ್ತೆ
ಮತ್ತೇನು ಇಲ್ಲ
ಹೌದಾ
ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಧನ್ಯವಾದಗಳು ಸಂತೋಷವಾಯ್ತು ನಿಮ್ಮೊಂದಿಗೆ ಮಾತನಾಡಿ ನನಗೆ
ನಿಮಗೂ ಧನ್ಯವಾದಗಳು
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಅಂತ ಹೇಳ
ಶುಭರಾತ್ರಿ ಹ್ಮ